ಇದರ ಆರಾಗತೆ ಪಾನಿ ಹಾ ಹಾ ಬರತ ಬರತ ಲಕ್ಷ್ಮ ರೆಡ್ಡಿ ಅವ
ಪಾಶ ರೂಪಾಯಿ ಕೊಡ್ಬೇಕತದೆ ಫೀಸ್ ಅಲ್ಲಿಂದ ತಂದ ಮ್ಯ ಅಾಲಂದ
ಹ್ಮ್ ತಾನ ತಾಣ ನಿರ್ಧಂಧೆ ಮಾಡ ಕುಂಡಗಾಡ
ಮತ್ತತ್ ಆಕಾಶ ಅವ್ರಿ ಮುಟ್ಟಿ ಮಾಡ್ತೀರಿ
ನೀನ್ ರೊಕ್ಕ ಕಟಾತ ನೋಡು ಒಲ್ಸ ಮಾತಾಡಿದ್ರ ತಮ್ಮಾ
ಇಲ್ಲಣ್ಣ.
ಶಾತಂ ಪಾಪಂ ಶಾತಂ ಪಾಪಂ ಅನ್ನು.
ನಾ ನಂದ್ ರೂಮಿಗ್ ಹೋಗಿ ಮುಕ್ಕೊಳ್ಳಿ ಮುಕೊಂಡು ಮಾತಾಡ್ಲಿ.
ಹ್ಮ್.
ಮತ್ ಎನ್ ಸಮಾಚಾರ.
ಏನ್ ಸಮಾಚಾರ ಇಲ್ ನೋಡು ಆಕಾಶ್ ಅವರೆ
ಹ್ಮ ಹ ಎಲ್ಲಾ.
ನೋ.
ಸಬ್ ಟಿಕ್ ಹೈ ಸಬ್ ಟಿಕ್ ಹೈ ಹ್ಮ್ಮ್.
ಹತ್ತು ನಲವತ್ಕೆಲ್ಲ ನಿಂದ್ ಮುಗಿತಾ ಟಾಸ್ಕ್. ಒಂಬತ್ ನಲವತ್ತಕ್ಕ.
ಇಲ್ಲ ಮುಗಲ.
ಏ ಮುಗಿತದಲೇ ಈಗ ಒಂಬತ್ತು. ಇಪ್ಪತ್ತಕ ಇದೊಂದ ಒಂಬತ್ ಮೂವತ್ ಕ ಒಂದು ಒಂಬತ್ತು. ನಲವತ್ಕೂ ಒಂದ್ ಕ ಮುಗಿತ್.
ಇಲ್ಲ ಇನ ಇನ ಆದ.
ಇನ್ ಎಷ್ಟ ಅದ.
ಇನ್ನು ಮುಂದ. ಅ ಏ ಎರೆಡುವರಿ ಎರೆಡುವರಿ ತಾಸು ಆಕತಿ ಮುಂದಿನ.
ಮುಂದಿನ ಎರೆಡುವರಿ ತಾಸು ಯಾರ್ ನೀನು.
ಶಫೀ.
ನಡಿ ಎರೆಡುವರಿ ತಾಸ್ ತೋರ್ಸು ನೋಡಮು.
ಕರೇ.
ಹ್ಮ ಹ್ಮ.
ಹಾ.
ಅದೆಂಗಲೇ.
ಮಿಸ್ ಯೂಸ್ ಆಗ್ಯದ ಮಿಸ್ ಯೂಸ್.
ತೋರ್ಸು.
ಅದು ಬ್ಲಾಸ್ಟ್ ಬ್ಲಾಸ್ಟ್ ಬ್ಲಾಸ್ಟ್ ಮೂವಿ ನೋಡಿದ್ವ್ಯಲೂ ಅಕ ಸಾರೆ. ಹೆ ನಿನ್ನೆ ಕೊಟ್ರಿಲ ಟ್ರಾಸ್ಕ್ ನೀವು.
ಅಲ್ಲಾ ಅಲ್ಲಾ ನನಗ್ ಫೋನ್ ಹೆಚ್ತನಿ ಅಂತ ಅಂದಿಲ್ಲ ಕೇಳಿದೆ ನಿಂದ್ ಮುಗಿತದಲ್ಲ ಅಂತ.
ಅದ ಐತ್ರಿ ಆಕಾಶವ್ರೆ. ಅದು ಇನ್ನ ಇದು
ಗತ್ತಾನ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಏ ಟ್ವೆಂಟಿ ಟ ಟ್ವೆಟಿ ತ್ರೀ ನಡೆದ ಟ್ವೆಂಟ ಫೋರ್ ಟ್ವೆಂಟಿ ಫಸ್ಟ್
ಒಂದ್ ಮೈನಸ್ ತೋರ್ಸಲತ್ದು ಹಿನ ಹಿಂದ ಅದು ನಮ್ ದೋಸ್ತ ಮಾತಾಡೋ ಟೈಮ್ಗ ಒಂದು ಜಸ್ಟ್ ಕಾಲ್ ಹೋಗ್ಯದ ಕಾಲ್ ಹೋಗ್ಯದ ಅವ ಎತ್ತಿದ ಕಾಲ್. ರಿಸೀವ್ ಆಗಿಲ್ಲ ಅದು ಅ ಅಲ್ಲಿ ಆ ಟೈಮಿಗೆ ಕೌಂಟ್ ಆಗ್ಯದ ಅದು. ಆಮೇಲೆ ಇನ ಈಗ ಮತ್ತ ಒಂದವು ಮ ಈಗೂ ಬಂದಾಗ ಮತ್ ಮತ್ ಮೈನಸ್ ಬಂದಾಗ ಬಂದವು.
ಹೌದಾ ಇನ್ನೂ ಎಷ್ಟು ಕಾಲ್ ಮಾಡ್ಬೇಕ್ ಬಂದ್ರ.
ಇನ್ನು ಇದು ಟ್ವೆಂಟಿ ಟೂ ತಿಳ್ಕೊ ಇನ್ನ ಇನ್ನ. ಇನ್ನ ಮೂರು ಅಷ್ಟೇ.
ಇದ್ ಕಲ್ತ್ ಮೊರಯದ್ ಬಿಟ್ಟ.
ಹಾ ಹ ಟುಮಾರೋ ಅರ್ದ ತಾಸ್.
ಕಷವರ ಕಷ್ಟಕ್ ಕಷ್ಟ ಪಡ್ಬೇಕತ್ತದ ಅವ್ರೆ ಕಷವ್ರೇ
ಹ್ಮ ನೀನ್ ಹಂಗತ್ ರುಬ್ಬಣಿ ನಿನ್ ್ರೆಂಡಿಗನ್ ಹಾಕಿಡಂದ ನೀ ಒಬ್ಬನಿಗೆ ರುಬ್ಬತ್ ನೀಸ ಹ
ಹ
ಅಂದ್ರೆ ನಾನ ಹಊಸಕ್ಾಲ ನೊಬ್ಬರಿಂಗ ಇಡತ ಉಂಡ
ನೋ ಇಪ್ಪತ್ತೈದು ಒಬ್ಬ ನೀಿಗೆ ಕೊಡ್ತೀ
ಹ್ಮ್
ಅಂತ ಹಾ ಮಾಡ್ತೀನ ಆದ್ರೆ ಇಲ್ಲನಲ್ಲ ಖರೆ ಮೂರ್ ನಾಕ್ ದಿವ್ ಬೇಕು ನೋ ಟೈಮ್
ಹ ಒಂದು ವಾರ ನಡೀತಿದ್ದಾನೆ
ಒಂದು ವಾರ
ಹ್ಮ್ ಒಂದ್ ವಾರ
ದಿನ ಇದ ಇದ್ರು
ದಿನ
ಆಯದ ಇದು
ದಿನ ಇದೇ ಇದಿಲ್ಲ ಮುಂಜೆಾನೆ ಐದು ರಾತ್ರಿ ಐದು ಮುಂಜಾನೆ ಐದು ರಾತ್ರಿ ಐದು ಮುಂಜೆಾನೆ ಐದು ರಾತ್ರಿ ಐದು
ಮುೆನಾಟಕ ಇದುು
ಮುಂಜೆ ಎಲ್ಲ ಇದು ರಾತ್ರಿ ಇದು
ಮುಂಜಾನೆ ಯಾವಾಗ ಮಾಡ್ತಿೀವಿ
ಏನೆಲ್ಲ ನೀನ್ ಬಲ್ಲ ಎಲ್ಲಾ ಮಾತಾಡಕ್ ಬಂದಂಗಗೆ ಹೆಂಗ ಹ ನಿಮ್ಷ ಕುೂಂತ ಹೋ್ತನಿ ಅವವಾಗವಾಗ ಫೋನ್ ಹಚ್ಚಕ್ ಬಕ್ ಬ ಮಾತಾಡ ಜಷ್ಟ
ಹಂಗಿಲ್ಲ ಮುಂಜಾನೆ ಯಾವಾಗಪ್ಪ ನಾ ಹೇಳುವುದೇ ಒಂಬತ್ತು ಒಂಬತ್ತುುವರೆಗೆ ಒಂಬತ್ತು ಹದಿನೇಂತ ಕೇಳ್ತೀನಿ ಆಮೇಲೆ ಮುಂದ ಪ್ರಾಕ್ಟಿಕಲ್ ಹೋದ ಇರ್ತ್ತದ ಪ್ರಾಕ್ಟಿಕಲ್ ಮುಗಸ ಬರ್ತ ಮಧ್ಯಾಹ್ನ ಬರ್ತಿ ಊಟ ಮಾಡಬೇಕು
ಪ್ರಾಕ್ಟಿಕಲ್ದಾಗ ಮೇಡಮ್ ಪ್ರಾಕ್ಟಿಕಲ್ ಮೂರ ಕಮೆಟ್
ನಾಳೆ ಕಂಬೈನ್ ಇದ್ರೆ ಹಿಡ್ದ್ ಹಾಡ್ತ ನಾವ ಸುನೀಲ ತಗ್ಲ
ನಾಳೇ ನಡೀತದ ನಾಡ್ದ ಚೆ ನಡ್ದ ಚೆ ಚಿ ಚ ನಾಡದ ಹ್ಮ ಸಾಾವ ಹಗಕನ್ ಸ
ಪ್ರಾಕ್ಟಿಕಲ್ ನಾನ ನಡೀತದೆತಿ
ಆ
ಪ್ರೆಕ್ಟಿಕಲ್ ನ
ಹ್ಣ
ಪ್ರಾಕ್ಟಿಕಲ್ ನ ಗ
ಹ್ಮ
ನಡೀತ
ನಡತದ
ಹೆ ಇದಕ್ ನಿತೀಶ್ ಸಮ್ಮ ಪಾಪ ಅ ನಾನ್ ದೀಕ್ಷೆ ಎಲ್ಲ ಬಂದ ಅನ್ಸ್ಲತದೆ ಪಾಪ ನಿರ್ಬೇ ತಮ್ಮ ಹಂಗ್ ಮಾಡ್ಬೇಡತಮ್ಮ ಮನ್ಸಾ ನೋಡ್ಕೋತಿನ ನ ಪ್ರಿನ್ಸಿಪಲ್ ಅದ ಒಂದ್ಐ್ಾವಿ ರೂಪಾಯಿಟ್ಟ ನೋಡ್ಕೋತೀಿನಿ ಏನು ಟನ್ಷನ್ ತಲಕ ಪೊಲೀಸ್ ಸ್ಟೇಷನ್ ಕೇಸ್ ಆಗಲ್ಲ ಹೊಟ್ಟೆ ಡಿಜಿ ಸಾಬ ಆಐ ಆಐೆ ಅತ್ತ ಮಾಡಾರ್ಡತ ಅಂತ ಮಾಡಬಾಡತ ನ ಪಾಪ ಬರ್ತದೆ ಮುಂದ್ ಮಕ್ಕಳ ಆಗಲ್ಲ ನೀನು
ಹ
ಸುಮ್ಮ್ ಇದದಾ ನಿಂದಿರ್ತಿ ಪಾಪ ಹ ನಿಂದ್ರರು ಚಂದ ಚಂದ ಅನ್ಸಲ ಬರ್ತಾ ಚ ಒನ್ ಟೂ ತ್ರೀ ನ ಬೈದು ಅದ್ಕ ಹೇಳಕ್ಕೆ ಅದಕ್ಕೆ ಹೇಳ್ತಿದೀ ಹನ ಹೋಗ ಹಕೊಂಡರು ಪಟ್ ಪಟ್ ಆದ ಸಮಯ ಹಣ್ಣದಿರ್ಲತಿ ಈಗಾಕ
ಆಕರ್ಷಣ ಎಂದ ಗವಾನ
ಆ ನಿಮ್ಮ ಆಕಾಶಣ ಮುಟ್ಟು ಮುಟ್ಟು ಮಾರನಿಗೆ ಮುಟ್ಟು ಮಾರ ಹಲೋ ಬರ್ಲತ್ತಲ ಅಲ್ಲಿ ಹೋಗಬಾಡದು ಹಿಡ್ಚಳಗ ಅದು ಮಟ್ಟೆ ಹೊಡ ಹೊಡ್ದ ಸಿಗಿಲ್ಲ ಹೋಗಿ
ಹ್ಮ್ ನನಗೇನ್ ಆಗಲ್ಲ ಹೊಲ್ಸ ಮಾತಾ ನಿನ್ ರೊಕ್ಕನೆ ಕಟ್ಟಾಗದು
ಅ ನಿನ್ ರುಮನಾ ಗ ಹೋಗುಷಷ್ಟತ್ ಬೆಡನಾರ ಕೂಡು
ಇಲ್ಲ ನಾ ರೂಮನಾ ಗ ಕುತ್ತೆ ಅಂದ್ರೆ ಬರೀ ಮಾತ್ ಬರಲ್ಲ ನನಗ
ತಿ ಎಕ್ಕೊತ್ತ್ಣ ಅಡತ
ನನ್ ಮುಂದ ಗೋಡಿಗಿ ಅಕಡೆ ಸೈಡ್ ಗೋಡಿಗಿ ಒಬ್ಬವ ಮಖಾನನ
ಹ್ಮ
ಹ ಮನುಷ್ಯ ಯಾವದಲ್ಲ
ಹಾ ಮನುಷ್ಯ ಹ ಹ ಹ ದೇವ ನಾಮ ಭಗವನ್ ಭಗವನ್
ಭಗವನ್ಲ್ಲಾ ಮನುಷ್ಯ ಆದ್ರ ಜನಸಸ ಮಗ ದೆವ್ವ ಆದ್ರೆ ಇದು ಓಮ್ ನಡ್ರಿ ಮಗ ಹೀಗ ಹೇಳಾವ ಯಾರ ಅವ
ಹ್ಮ್ ಂಗ್ಲಂಡ ಮದ
ಆದರೆ ಈ ಕಡೆ ಸೈಡ್ ಗೋಡಿ ಭೂಚರಲ್ಲ ಗೊತ್ತಲ್ಲ
ಬುಚರ್ ಶ ಶವತಾರೆ ಚಿತಡ ಚವತಡ
ಹೇಳತ್ತೆ ನಾನ್ ನಿನ್ಸಲ ಹೊಲ್ಸ ಮಾತಾಡವಲ್ಲೇ ನೀನ್ ಇದ್ರೆ ಹೊಲ್ಸ ಮಾತಡತ್ತ ನೋಡ್
ಹ ಎಲ್ಲಿ ಆಕಾಶ ಅಂತ ಮಾಡತಾಡದು ಆಯ್ತಪ್ಪಾ ನಿಮ್ದಗೆ ಹೇಳ ಸ್ ನೋಡಿ ಆಕಶ ಅವ್ರೆ ಮತ್ತೆ ಸಲ ನಿಮ ನಿಮ್ಮೊಬ್ಬ ನಿಮ್ಮ ಒಂದು ಟಾಸ್ಕ್ ಕೊಡ್ತೀನಿ ಟಾಸ್ಕ್ ಮಾಡು
ಇಲ್ಲಾ
ನಿ ನಿಮ್ಮ ಉತ್ತಮವಾದ ಬಾಲ್ಯ ಜೀವನದ ಬಗ್ಗೆ ವಿವರಿಸಿ ಪ್ರಬಂಧ್ ಹತ್ಮಾರ್ಸಂದು
ಹ್ಮ್ ಪ್ರಬಂದ ನನ್ ಫೀ ನಂದು ಫೇರ್ಲ್ ಸ್ಪೀಚ್ ಕ ಕನ್ನಡದಾಗ ಕೊಟ್ಟಿದ್ದ ಗಿಚ್ಚು ನಮ ವಿಡಸ್ ಟೂನ್ ಅವರ್ ಎಲ್ಲ ಕ್ಲಾಸ್ ಕೊತಿದ್ರು ನಮ್ಮೂ ಸ್ಕೂಲ್ ಹೆಸರು ಫಸ್ಟ್ ನಮ ಸ್ಕೂಲ್ ಹೆಸರನ್ನು ಕೇಳ
ಹಾ
ಅಂದ್ರೆ ಶ್ರೀ ಡಾಕ್ಟರ್ ಕಿರಲಿಂಗಸ್ವಾಮಿ ಅಪ್ಪರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಮ ಚೌಂಟಿ ನಮ್ಮೂರಾಗ ಅದ ಹ ಫೇರ್ವೆಲ್ ಏಳ್ನೇ ಕ್ಲಾಸ್ ಲಾಸ್ಟ್ ಅಲ್ಲಿ ಇರದ
ಮ್ಮ ಹ ಪುರ್ತಿ ಒನ್ ಟು ಟೆಂಥ್ ತಗ ಇಂಗ್ಲಿಷ್ ಮೀಡಿಯಮ
ಇಂಗ್ಲೀಷ್ ಮೀಡಿಯಂ ಆದೆ ಇಂಗ್ಲೀಷ್ ಮೀಡಿಯಂ ಅಷ್ಟೇ ಹೆಸರಿಗ ಆದ್ರೆ ಇಂಗ್ಲಿಷ್ ಮೇಡಂಅಲ್ಲ
ಹ ಅವ ಅಲ್ಲಿ ಫೀಸ್ ಕಟ್ಟಿದ್ದೀನಿ ಹಲೋ ಹಲೋ ಹಲೋ ಹಲೋ ಅಲ್ಲಿ ಫೀಸ್ ಕಟ್ಟು ಕಲ್ತಿದ್ದಿ ನೀ
ಹ್ಮ
ಹಾ
ಇಲ್ಲಿವರಿಗಾದ್ರೆ ಗೌರ್ಮೆಂಟ್ ತೊಂದ್ ರೂಪಾಯಿ ಯೂಸ್ ಮಾಡಿಲ್ಲಲ್ಲ ನಾನ ಇಲ್ಲಿವ್ರಗ ಒಂದ್ ರೂಪಾಯಿ ಇಲ್ಲಿ ಒಂದ್ ರೂಪಾಯಿ ಗಳಿಸಿಲ್ಲ ಇವತ್ತು ಗಳಸಾಕ್ ಬಾಕ್ನ್ ಕೆ ಫಸ್ಟ್ ನಿಂದ ಮುಗಸಿ ನಾನು ಗಳಿಸ್ತೇನಿ
ಸ್ಪೀಚ ಏನಾ ಸ್ಪೀಚ್ ದಲ ನಾ ಹೇಳಕ ಮತ್ತೆ ಅ ಫ್ರೆಂಡ್ಸ್ ಯಾರಾರು ಇದರು ಬೆಸ್ಟ್ ಫ್ರೆಂಡ್ಸ್ ಅಲ್ಲಿ ನಮ ಅದು ಮುಂದೆಂಟು ಇದ್ರೋಳ ಹೇಳಾಕತಿದ್ದವು
ಹಾ ಟೈಮ್ ಆಗಕ್ ಬಂತೊಂದೇ
ಹಾ ಅಟ ಸರ್ ನಿಮಗೆ ಬೆಸ್ಟ್ ಫ್ರೆಂಡ್ ಹೆಸರು ಹೇಳ್ನೋಡ ಆ
ಆದೆ ನಾ ಬೆಸ್ಟ್ ಫ್ರೆಂಡ್ಸಾ
ಅ
ಭಾರತ್ ಏಳ ಬೇಡ ಮತ್ತಫೋನ್ ಏನ್ ಬಠಾಡಸಕು
ಇರದು ಮನೆಗೆ ಫೋನ ಹಚೀರು ಕಟ್ ಮಾಡತೇವೆ
ಹ ಹೌದಾ
ಹ್ಮ್
ಹಿ ಗಾ ಹೇಳತಿ ನೋಡು
ಜಲ್ ಬಾಬಾ ಅವರು ಬಂದ್ ನೋಡತ ಐಟಮ ಅ ಐಟಮ್ಸಾಲೆ
ಪೈಜಲ್ ಕಿ ನನ ಗಲ್ಸ್ ಮಾತಾಡ್ಬ ಡದಲ್ಲ
ಹಾ ಹ್ಮ ಏನ್ ಹೇಳುದ ಹಾ ವಿಶ್ವನಾಥ ವಿಶ್ವನಾಥ
ವಿಶ್ವನಾಥ್ ಭರತ್ ವಿಶ್ವನಾಥ ಅಂದ್ರೆ ಇಬ್ರು ವಿಷ್ಯನ್ತ್ನಾರತ್ರ್ರ ನನಗ ಅವಗ ಲೇ ರಾಜಶೇಖರ್ ಪ್ರದೀಪ್ ಶಶಿಕುಮಾರ್ ಬನ್ನಯ ಸ್ವಾಮಿ
ಲಕ್ಷ್ಮಣ ರೆಡ್ಡಿ
ಆಕಸ್ವಾಮಿ ಇಲ್ಲಲ್ಲ ಲಕ್ಷ್ಮಣಲ್ಲ ಆಕಸ್ವಾಮಿ
ಮಾತಾರ ಮೋಹನ್ ಮೋಹನ್ ಮುಖರಂ ಸೇ ಗರ್ಲ್ಸ್ ಎಪಿಸೋಡ್ ಗರ್ಲ್ಸ್ ಸರ ನೆಕ್ಸ್ಟ್ ಎಪಿಸೋಡ್ ಸೀಸನ್ ಸೀಸನ್ ಟೂ
ಊರ್ ತುಂಬಾ ದಗ್ಕ್ಕೆ ಮಂದಿ ಅರಾ ಮ ವರ್ಷ ಮದ ವರ್ಷ ಸಾಕಾಯ್ಬ ಬಿಟ್ಟದ ಹ್ಮ್ ನಿಮ್ ಶಾ ಆಯ್ತ್ ನೋಡ ಕಟ್ ಮಾಡ